ಅಲೋ ಮತ್ತ ಏನ್ ನಡದದ್ರೀಗೌಡ್ರಿ
ಏನಿಲ್ಲ ನೋಡ್ರಿ
ಆರಾಮ ಬಾ
ಮಟರು
ಹ್ಮ್ ಮದ್ವ್ತ ಆಯ್ತಿಲ್ರರಿ
ಹ ರೀ ದಮ್ರರಿವ ಬ ಹೋಗ ತೊಳ ಹೋಗಿ ಒ ಜಟ್ಟ ಇರ್ತೋದೇನು.
ಹ್ಮ್ಮ್ ಹ್ಮ್ಮ್ ಹ್ಮ್ಮ್.
ಯಕೋ ಎಮ್ಮಿ ಒದ್ಡಾಕಡತೀತು.
ಹೌದಾರಾ. ಏನು ಅರಮ್ಮ.
ಬಡಲ್ಲ
ಹ್ಮ್ಮ್ ಹ್ಮ್ಮ್ ಹ್ಮ್ಮ್.
ಬ್ಯಾಟ ತಗತೀರಾ ಬ್ಯಾಟನಾ.
ಊಟದ ನಿಲ್ಲ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
ಏ. ಹಚಿ
ಹಾ ಏನ ನಡದಾದ.
ಇನ್ನಿಲ್ಲ ನೋಡು ಹ್ಮ್ಮ್ ಹೇಳು.
ಏನ್ ನಡದಾದ ಪಾ.
ಏನು
ಹ್ಮ್ ಯಾಕೆ ಇನ್ನೂ ಇದು ಮಾಡ್ಕತ.
ಹ್ಮ್.
ಹಂಗೆ ಹೋದರಲಕತೇವಾ.
ಮತ. ಮತ್ತೆ ಎಂಗಾ ನಡದಾದ ಪಾ ಹಲೋ. ಹಲೋ. ಐ ಮತ್ತ ಹರಮಲ. ಏ ಮಾತಾಡು.
ಹ್ಮ್ ಏನಿಲ್ಲ ಅಣ್ಣ.
ನೀ.
ಏನಾಯತು.
ನೀ ಎ ಕೀಪ್ ಮಾಡಕೊಳ್ ಮಾತಾ
ಏ ಹೆಲೋ ಇದು ಹೋಗತ್ತೆ ಡಬಲ್ ಮೀನಿಂಗ್ ಕೆೇಳಸ ಆಗತ್ತಾ.
ಹಲೋ.
ಹ್ಮ್ಮ್ ಇವಾಗ ಸರಿ ಕೇಳಸ ಕತ್ಯಾದ.
ಅದೇ ನೀ ಎ ಲೇಟ್ ಮಾತಾಡ್ತೀರ ಅಷ್ಟೆ ಲೇಟ್ ಆಗಿ ಪಾಕಟ್ ಮಾಡ್ತದ
ಹಾ ಹಾ ಸರಿ ಸರಿ ಸರಿ. ಹ್ಮ.
ಮತ್ತ ಏನ್ ನಡದದ.
ಏನಿಲ್ಲ ನೋಡಪ್ಪ ಇವಾಗ ಎಲ್ಲಿ ಬಂದಿ.
ಇವಾಗ ಮಶನ್ ಭೂಮಿ ತೋಗೊಂಡ ಒಂಟಿನ.
ಹ್ಮ್ ಇನ್ನು ಮಶ್ಯಾನ್ ಬಗ್ ಮನೆಗ್ ಹೋಗಲಕ್ಕ ಇದ್ ಮಿಟ್ಟ ಹಿಡಿತತೆ.
ಹ್ಮ್.
ಲಾಸ್ಟ್ ಕಾಲ್
ಲಾಸ್ಟ್ ಕ ಚಾರ್ಜಂಗ
ಯಕೋ
ಅಟ ಚ ಮ ಕಡಚ ನೀ ಈಗ
ಇವಾಗ ಎಷ್ಟಕ್ಕಿ
ಹಾ
ಎಷ್ಟಕ್ಕ ಐತಿ ಚರ್ಜಾ
ಹದ್ಮೂರು ಯಾವಾಗ ಒಮ್ಮೆ ಬಿ ಇಳ್ಬೋದು ನಂದು ಏ ಇಲ್ಲ ಒಮ್ಮೆ ಬಿ ಒಮ್ಮೆ ಇಪ್ಪತ್ತಕ್ ಬಂದ ಯಾಕಂದ್ರ ಜೀರೋಕ್ ಬಂದ ಮಳ್ ಹ ಒಮ್ಮೆ ಒಂದ ಮಮ್ಮೆ ಹತ್ತುಂಟ ಹತ್ತು ಹತ್ತೊಂಬತ್ ಹಿಂಗ್ಮ್ಮೊಮ್ಮೆ ಒಂದೊಂದೊ ಮಾಸೆ ಹಾಂದ ಒಂದ್ ಹಳ್ಕೋದ ಬರ್ತದ ನೋಡ್ ಹ
ಹ್ಮ್ ಹ್ಮ್ ಹಪ್ಪತು ಬತ್ತ ರತಬ್ ರೋಮಚ
ಈ ಬೋರೋಸ ಆಯ್ತ ಗಾಡಿ ಭ
ಹ್ಮ್
ಹಾ
ಮತ
ಮತ್ತೇನಲ್ಲೋ ನಿಮ್ಮ್ ಕಡೆನೆ
ಇ ನ ನು ಕಡಿ ಬೇಸ್ತರ ದನ ಲ್ಲಾ ಹ ದಯ
ಬೇಸ್ತರ್ತೇ ನಾ ನೋಡಮ ಏನ್ತ
ಅಲೋ ಒಂದೇ ತಾಸೋ ಇವರುನು
ಎಲ್ಲಿ
ಮಳ
ಹ
ಆ ಕಡೆ ಹೋಗೋನ ಬಂದೆ ಉು
ಯ ಎಲ್ಲಿ ಚಡ್ ಚನ್ನ ಮಂಗಳಡ
ಮಂಗಳ
ಮಂಗಳವೇಳ ಆಯ್ತು ರೋಯಿ ಲಾಸ್ಟಿಗೆ ಒಂದ್ ಮಾತ್ಳ ಕಷ್ಟಿಗೆ ಅಂದರು ಬಿ ಒಂದು್ ಮೊಬನ್ ತಗೋಬೇಕು ಮ ಹಣಕ
ಹ ಹ
ಮೊಬೈಲ್ ಒಂತ ತಗ
ಹ್ಮ್ ಅದೇ ಮಂಗಳಡೆದಾ ನೋಡೋನಲ್ಲ
ಸೆಂಕೆಂಡ್ ಹ್ಯಾಂಡಲ್ ತಾವೋಗೋಬೇಕ್
ಅದೇ ಶಕ್ಕಟಿ ಇನ್ನೋಡಲ್ಲ
ಅ ಚಟಾ
ಎಸಿಸ್ ಮೊಬೈಲ್ ಶೋಪ ಲ ಹ ನ ಅಲ್ಲ
ಚ್ಚಿ ಒಂದು ಬ್ಯಾಟ್ರಿ ತೊಗೊರೋ ನೀವು
ಹಾ
ಬ್ಯಾಟ್ರಿ ತಗೋರೋ ನಿಮಗ್ ಬ್ಯಾಟ್ರಿ ಬೇಕು ಒಂದು್ ಫೋಕಸ್ ಬ್ಯಾಟ್ರಿ ಅದ ು ಎಲ್ಲಿ ತ ನಹತ ಎಲ್ಲಿ ತ ನತದ
ಫೊಕಸ್ ಕೊಡ್ಲ
ಹ್ಮ ಹಾ ಹಾ್ ಸರಿ ಹ್ಮ್
ದೊಡ್ಡ ಬ್ಯಾಟ್ರಿ ತ ಸೈಕಲ್ ಮ ನಮ್ಮ ತಮ್ಮತ್
ಹಾ
ಹ್ಮ್
ನಿನ್ನ ಐದನೂರು ರೂಪಾಯಿ ಕೊಟ್ಟು ಬ್ಯಾಟ್ರಿ ತಂದಿದಾ
ಹಾ
ಐದನೂರು ರೂಪಾಯಿ ಕೊಟ್ಟು ಬ್ಯಾಟರಿ ತೊಂದಿದ ಇಲ್ಲಿದ್ದಿಂದ
ಹಾ ಎಲ್ಲಿದ್ದು
ಹ್ಮ್ ಇಲ್ಲಿದು ನನ್ನ ನಾ ಮನಿ ತಹತೇಕೀಂದು
ಹ ಯಾರ ಯಾರ ಮಾಡ ಯಾರ ಕಂಪನಿ
ಚೈನಾ ಕಂಪನಿ ಆದಾ
ಚೈನಾ ಕಂಪನಿದಾದ
ಹಾ ಗ್ಯಾರಂಟಿ ಇಲ್ಲಾ
ಹ್ಮ್ ಹ್ಮ್ ಹ್ಮ
ಲ್ಲೋ ಅಲ್ಲಿ ಹಳತನ ಈಗ ನೀ ಅಲ್ಲಿ ಯಾನ್ ಮಾಡಕತ್ತ ನೋಡು
ಹ್ಮ್
ನೀ ಇನ್ದ
ಹಾ
ಹ್ಮ್
ಈಗ ನಿನ್ಗ ಇಲ್ಲಿ ಮ್ಯಾಲ ಕಾಣಸ್ತೇವ ನೋಡ್
ನಿನ್ಗ ಅಲ್ಲಿ ಕಾಣಿಸತನ ಈ ಕಡೆ
ಮ್ಯಾಲೋ ಮ್ಯಾಲೋ ಮುಘಲ್ ಕಡಿ
ಹಾ
ಈ ನೀ ಅಲ್ಲಿ ನಿಂತಿ ನೋಡು ನಮ್ಮ ಮನಿ ಕಡ ನೋಡು ಮ್ಯಾಳಗಿ ಮ್ಯಾಲ್
ನಾಳೆ ಎಲ್ಲಿರಕ್ಕಾಣಲ್ಲ ಅಷ್ಟೇ
ಮ್ಯಾಲ ಮು
ಬಾಳ ಓತರ್ಲ ನೀನ್ ಹರ್ ನೋಡಡ ಮ ಶರ ಮುಗತ ತ
ಹಾ
ಬಡ ಬಟ್ಟ ಜ ಹಾಗಲ್ಲ
ಅ ಎಲ್ಲಚರಿ ಇ್ದಂಗ ತ ಮುಖಾ ಹ್ಮ್
ಯಾಡ್ ಕಿಲೋಮೀಟರ್ ಹೋಗ್ಬೇಕಾ ಅವಾಗನ್ ಕಾಣತ್ದ
ಹಾ ಎರ್ಡು ಕಿಲೋಮೀಟರ್ ಒಂದ ಕಿಲೋಮೀಟರ್ ಹೋಗ್ಬೇಕು ನೋಡ
ಹ್ಮ್
ಅಂದ್ರೆ ಇವು ಇದು ಹೋಗೋದು ಪಾಶೆ ಮೀಟ್ರ ಆಗೈತಿ ಪಾಶೆ ಸಾ ಆಠಶೆ ಮೀಟರ್ ಹಾ ಆಡ್ಸೆ ಹಜಾರ್ ಇಟ್ಟೆ ಹಜಾರ್ ಮೀಟ್ರ ಒಳಗ ಹ್ಮ್ ಮನದಿಂದ ಹಳ್ಳಾ ಹಜಾರ್ ಕ ಹಜಾರ್ ಮಿಟ್ರ ಆತ ಮತ್ತೆಟ್ಟು ದಟ್ಟೆ ಹೋಗತಿ
ಕಲೋಮೀಟರ್ ಹ್ಮ ಯ ಪ್ರಯಮ ಪಕ್ಷಕ್ಷದು
ಹಾ ಎಏನಿತ ಮಾಡಳೆದು ಖರ ರೇಟ್ ಹೆಚ್ಚಗದು ಬೆಟ್ಬಟ
ಎಲ್ಲಿ
ಡಿಮಾರ್ಟಾ
ಎಲ್ಇಡಿ ಮರಠ ಸೋಲಾಪುರ
ಚರಿ ಚನಾ
ಚಡ್ ಚಂಡಿ ಮಾಡಠ ಯಾವ ಹೋಗಿದ್ನ
ಮನೆ ದಿನ ಅದೇ ಸರಿ ಅಂತ ತೊಂದ ಬರ್ತನ್ ಹೇಳಿದಲಾ
ಹ್ಮ ಹ್ಮ್ ಹ್ಮ್
ಹೌತ್ತೆ ನಿನ್ನೆ
ನೀನೇನೆ ಮಯಲ್ಲಿ ಸರ್ ಮನೆಗ್ ಹೋಗ್ತೀನಿ ಅಂತ
ಹ್ಮ್ ಅದೇ ಸರ್ ಅಂದ ಅಡ್ಡಿ ಮಾರಕೋ ನೋಡಿ ಅಂದ
ಹ್ಮ ಹಾ
ಆಯ್ತು ನೋಡಿ ಅಪ್ಪಂದವು
ಮೆ ಬ ಊಟ ಬ ಮಾಡ
ಹಾ
ಊಟ ಬ ಮಾಡ
ಹನಾ
ಊಟ
ಊಟ ಮಾಡಿದಪ್ಪಾ ಇನೋ ಇದ್ದು ನೀ ನೀ ನೋಡು ಈ ಮಾಡ
ಆಯ್ತ ಆಯ್ತು ಮನಗ್ ಬಂದೇನೆ
ಇವಾಗ ಮನಗೆ
ಹಾ
ಇ ಎರಡು ಮಿಟ್ ಮಾತಾಡು ಕಟ್ ಮಾಡೋ ಆಯ್ತು ಹ್ಮ್ ಹತ್ತು ಹತ್ತು ಮಿಂಟ್ ಸುದ್ದಾಗೇ ಕಟ್ ಮಾಡು
ಹಾ ಹಾ ಯಾವ ಮಾತಾಬಡ್ಲಿ
ಹ್ಮ್ ಮನೆಗೆ ಬಂದಿದ್ದೀಂತ ಹ ಹ
ಹ್ಮ್ ಹ್ಮ ಆಯ್ತಾ
ಹ್ಮ್ ಹಾ
ಎಲ್ಲಿ ಆದಿಲೆ ಹಲೋ ಹಾ
ಹಾ ಏನಾಯ್ತು
ಬಂದ ಮಣಿ
ಓ ಒಂದ ಎರಡು ಮಿಟ ಹ್ಮ್ ಬರ ಹೊರಗಡೆ ಬಾ ಹೊರಗಡೆ ಬಂದು ಹೊಳಗಡೆ ಹೊಗಡೆಗೆ ಆಗತ್ತೆ
ಸ
ಹ್ಮ
ಬ ಟಾಯತು ಹ್ಮ
ಮತ್ತೆ ಎನಡಸಿದೆ
ಹಲೋ ಆಯ್ತ್ಲಿ ನಿಂಗ ಹಾಸ್ತೀನಿ ಲೇ
ಹಾ
ಓಕೆ ಓಕೆ ಬಾಯ್
ಆಯ್ತು ಬಿಡು